ಹಾ ನಮಸ್ಕಾರ
ಹಾ ನಮಸ್ಕಾರ
ಹಾ ಏನ್ ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ
ಹಾ ಚ ನೀನ್ ಚೆನ್ನಾಗಿದ್ರಾ
ಹಾ ಚೆನ್ನಾಗಿದೆ ತಿಂಡಿ ಆಯ್ತಾ ತಿಂದ್ರಾ ಅದೇ ತಿಂದ್ರ ಊಟ ಮಾಡದ್ರ
ಹಾ ಆಯ್ತಾಯ್ತು
ಹಾ ಮತ್ತೆ
ಅಂದ್ರೆ ನೀವು ಮುಗಲಿದೆ ಮೊದಲ ಮಾತಾಡ್ತಿರೋದು
ಹಾ ಹೌದೌದು
ಹ ಹಾ
ಹ್ಮ ನಿಮ್ದೆಲ್ಲಾ ಕಂಪ್ಲೀಟ್ ಆಯ್ತಾ ಮುಗಿತಾ
ಇನ್ನುೂ ಇಲ್ಲ
ಹ
ಮಾಡಬೇಕು ಅಂದ್ರೆ ನಾವು ಸಂಜೆ ಸಂಜೆನೇ ಸ್ಟಾರ್ಟ್ ಮಾಡಿದ್ದು ಹಲೋ ಹಲೋ
ಹಾ
ಹಾ ಹೇಳಿ
ಹೇಳಿ ನೀವ ಏನ್ ಮಾಡ್ತಿದ್ದೀರಾ
ಆಯೆ ಸುಮ್ಮೆ
ಹಾ ಹ ಹ ಹಾ ನಮ ಪಿ ಜಿಲೆೆಲ್ಲ ಆಚೆ ಎಲ್ಲ ಬಿಡಲ್ಲ ಈ ಟೈಮ್ಲ್ಲೆಲ್ಲ
ಈ ಟೈಮ್ಲ್ಲಿ ಯಾವ ಪಿಜಿಲ್ಲೂ ಬಿಡಲ್ಲ
ಈ ನಮ್ಮ ಪಿಜಿ ಎಲ್ ಹೆಂಗ ಅಂದ್ರೆ ಅವರೆ ಲಾಕ್ ಮಾಡ್ತಾರೆ
ಹಾ ಹಾ
ಪಿ ಜಿ ಎಲ್ಲ ಎಲ್ಲಾ ಅಂದ್ರೆ ತಂಬ ಇರುತ್ತೆ ಯಾವಾಗಾದ್ರೂ ಹೋಗ್ಬೋದು ಬರ್ಬೋದು ನಮ್ ಪಿಜಿಲಿ ಅವ್ರೇ ಲಾಕ್ ಮಾಡಿ ಲಾಕ್ ಹಾಕೋತಾರ ಅವ್ರೆ
ಹಾ ಹಾ
ಹ್ಮ್ ಅಷ್ಟೇ ಈಶನ್ರಾರಾಗ ಇರಲ್ಲ ನಮ್ದಾ ಆದಿತ್ಯ ಅಂತ
ಆದಿತ್ಯ ಹ್ಮ ಹ್ಮ
ಅಡ್ಗೇನು ಅಷ್ಟೆ ಏನ್ ಚೆನ್ನಾಗಿರಲ್ಲ ಏನು ತಿನ್ಬೇಕು ತಿನ್ಬೇಕು ಅಷ್ಟೆ
ಹಣ ಕೊಡ್ತೀರಲ್ಲ ಕೇಳಿ
ಎಂಗ್ ಕೇಳಾದ್ ಎಲ್ಲರೂ ಕೇಳದ್ರೆ ಸರಿ ನಾವ ಒಬ್ಬರು ಕೇಳದ್ರೆ ಅವ್ರಿಗೆ ಟಾರ್ಗೆಟ್ ಆಗ್ತಿವಿತ್ತಾನೆ
ಯಾವ್ದಾದ್ರರು ಅಿರಿ ನೀವು ಹಣ ಕೊಡ್ತೀರಲ್ಲ ಕೇಳ್ಬೇಕದು ಸುಮ್ನೆ ಕೊಡ್ತೀರಾ
ಏನ್ ಮಾಡಕ್ಕ ಆಗಲ್ಲ
ಹಾ
ತಿನ್ಬೇಕು ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕಿಲ್ಲ ಆದ್ರೆ ಆಚೆ ತಿಂತೀವ ಅಷ್ಟೇ ಇಂನಿಲ್ಲ
ಹ ಹಾ
ಹ್ಮ್ ಮತ್ತೆ ನೀವೇ ಮಾಡ್ಕೊಂಡ್ ಹೋಗ್ತೀರಾ. ನೀವೇ ಅಡ್ಗೆ ಎಲ್ಲಾ ಮಾಡ್ಕೊಂಡ್ ಹೋಗ್ತೀರಾ
ಹ್ಮ
ಹಾ
ಎಲ್ಲಿಗ ಹೋಗನ
ಅಂದ ಏನ್ ನಿಮ ಕೆಲ್ಸ ಮಾಡ್ತೀರದ ಓದ ಓದ್ತಿದೀರ
ಹಾಗೆ ಹೇಳುದ್ ನನ್
ಹ ಹಾ ಇಂಟರ್ನ್ಶಿಪ್ ಅಂತ
ಹಾ ಹೌದೌದು
ಾದ್ರು ಕೆಲ್ಸಾನೇ ತಾನೆ ಇಂಟರ್ನ್ಶಿಪ್ ಅಂದ್ರುನು
ಅದು ಸ್ವಲ್ಪ ಆನ್ಲೈನ್ ಇರುತ್ತೆ ಸ್ವಲ್ಪ ಆಫ್ಲೈನ್ ಇರುತ್ತೆ.
ಹ ಹಾ ಹಾ ಆಫ್ಲೈನ್ ಆದಾಗ ಹೋಗ್ಬೇಕಲ್ವ ನೀವ ಆಚೆ
ಹಾ ಅಂದ್ರೆ ಯಾವಾಗೂ ಇಲ್ಲ ಅಲ್ಲ ಒಂದು ವಾರಕ್ಕೆ ಒಂದು ದಿನ ಮಾತ್ರ ಆರ ಆ ಕಂಪನಿಿಗೆ ಹೋಗ್ಬೇಕು
ಹಾ
ಇನ್ನ ಬಾಕಿ ದಿನಗಳೆಲ್ಲಾ ನಮ್ಮ ರೂಮಲ್ಲೇ ನಾವು ಮಾಡ್ತೀವಿ ಆನ್ಲೈನ್
ಹಂಗ ಹ್ಮ್ ಸರಿ ಸರಿ ಮತ್ತೆ ನಿಮ್ ಗೆಳೆಯರು ಹಂಗೇನಾ ಅವ್ರ ಇಂಟೆ ಚಿಪೆ ಮಾಡ್ತವ್ರ ನಿಮ್ಗೆಲ್ಲ ಇರಲ್ಲ
ಹಾ ಹೌದೌದು ಮತ್ತೆ ನಿಮ್ಮ ಗೆಳೆಯರ ಬಗ್ಗೆ ಹೇಳ್ತೀಯ ಸ್ವಲ್ಪ
ನಮ್ ಗೆಳೆಯರೆಲ್ಲಾ ಓದ್ತಿದಿದ್ದಾರೆ. ಹ್ಮ್ ಇನ್ನು ನಾವ್ ಯಾವ ಜಾಬ್ ಮಾಡೋರೆಲ್ಲಾ ಇಲ್ಲ ಒಬ್ಬರು ಆಹ ಆರು ವರ್ಷ ಓದ್ಬೇಕು.
ಹಾ
ಹಾ ನಾವೆಲ್ಲಾ ನಾಲ್ಕ್ ನಾಲ್ಕ್ ವರ್ಷ ಅಷ್ಟೇ.
ಯಾಕೆ ಆರು
ಆರು ಅಂದ್ರೆ ಆ ಕೋರ್ಸ್ ಅಂತದ್ದು ಆರ್ ಆರು ವರ್ಷ ಇರುತ್ತೆ.
ಹಾ
ಹ್ಮ ಒಬ್ಬರು ಕನ್ಯಾಕುಮಾರಿಯಿಂದ ಬರ್ತವರೆ
ಹಾ
ಇನ್ನೆಲ್ಲಾ ಆದ್ರೆ ಇಲ್ಲಿ ಇಲ್ಲಿ ಇಲ್ಲ ಇನ್ನ ನಾ ಮೂವರೆಲ್ಲ ನಿಂಗೆ
ಹಾ ಹಾ ಅಂದ್ರೆ ಹುಡುಗಿ ಸ್ನೇಹಿತರ ಬಗ್ಗೆ ಹೇಳ್
ಹ ಹುಡ್ಗಿ ನಮ ಪಿ ಜಿಿಯಲ್ಲಿ ಇರೋದು ನಮ ನಾಲ್ಕ್ ಜನ
ಅೇ ನೀವು ನಾಲ್ಕು ಶೇರಿಂಗ್ ಅಲ್ಲಿದ್ದೀರಾ
ಎಲ್ಲಾ ನಮ್ ಕಾಲೇಜ್ ಅವ್ರೆ ಸ್ವಲ್ಪ ಗೊತ್ತಿರರು ಇ ತಾನೆ ನಮ್ಗ ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿರ್ತಾರೆ ಅಂತ ಅವ್ರ ಜೊತೆ ಇರೋದು ಹ್ಮ್
ಹ್ಮ್ ಇನ್ನ ಹುಡುಗರು ಅಂದ್ರೆ ಅವರೆಲ್ಲಾ ತುಂಬಾ ದೂರ ದೂರ ಆಂಧ್ರ ಆ ಕಡೆೆಯ ಎಲ್ಲ
ಹ್ಮ್ ಹ್ಮ್ ಇನ್ನೆ ಆಂಧ್ರ ಅ ಹುಡುಗರು ಬೇಗ ಸ್ನೇಹಿತರಗತರೆ
ಹ
ಹಾ ಮತ್ತೆ ಹೇಗಿರುತ್ತೆ ಹುಡುಗುರ ಜೊತೆ ಸ್ನೇಹಿತ ಹಾ ಫ್ರೆಂಡ್ಶಿಪ್
ಹುಡ್ಗಿರ್ಗಿಂತ ಹುಡ್ಗರ ಜೊತೆನೆ ಚೆನ್ನಾಗಿರುತ್ತೆ ಚೆನ್ನಾಗ್ ನೋಡ್ತಾರೆ
ಹಾ
ಹ್ಮ ಚೆನ್ನಾಗಿ ಕೇರ್ ಮಾಡ್ತಾರೆ
ಹಾ
ಹ್ಮ್ ಹಂಗೆ
ಅಷ್ಟೇನಾ
ಹ ಹೀಗೆ ತುಂಬಾ ಇರುತ್ತೆ ಎಲ್ ಹೇಳಾಕ್ ಹೆಂಗೆ
ಹಾ ಹಾ ನೀ ಹಿಂಗೆ ಹೇಳಿದ್ರೆ ಹೆಂಗ್ ಪಾಪ ಹುಡುಗೂರ ಶ ಹಾಕ್ತ ಕಡಿಮೆ ಮಾಡದಂಗೆ ಅನ್ಸುತ್ತೆ
ಅಯ್ಯೋ ಹಂಗೇನಿಲ್ಲ ಆಕ್ಚುಲಿ ಹುಡುಗಿ ರಿಗಿಂತೂ ಹುಡುಗರ ಚೆನ್ನಾಗ್ ನೋಡ್ಕೋತಾರೆ
ಹ್ಮ್
ಈ ಹುಡ್ಗಿರ್ ಹೆಂಗಂದ್ರೆ ಇ ಒಬ್ಬ್ರ ಜೊತೆ ಮಾತಾಡದ್ರೆ ಇನ್ನೊಬ್ಬ್ರಗ ಉರಿ ಅದೇ ಹುಡುಗರಾದ್ರ ಹಂಗಿರಲ್ಲ ಸ್ವಾರ್ಥಿಗಳ ತರ ಇರಲ್ಲ ಅವ್ರು
ಅದ ಯಾಕಂಗೆ
ಅವ್ರಿಗೂ ಇರುತ್ತೆ ಜಲಸನ ಫೀಲಿಂಗ್ ಬಟ್ ನ ಅಷ್ಟಿರಲ್ಲ ಹುಡುಗಿರಷ್ಟಿರಲ್ಲ ಏನೇ ಮಾಡುದ್ರು ಮತ್ತೆ ಮತ್ತೆ ತಪ್ಪು ಮಾಡಿದ್ರು ಅದನ್ನ ಹೇಳ್ತಾರೆ ನಮ್ಗೆ ಅದೇ ಹುಡ್ಗಿರಾದ್ರೆ ಹಂಗೆಲ್ಲ ಹೇಳಲ್ವಲ
ಹಾ ಹಾ ಹೌದೂ
ಹ್ಮ್ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ಸ್ಕೋತಾರೆ ಹೋಗ್ತಾರೆ ಹುಡ್ಗೀರು ಅದೇ ಹುಡುಗ್ರು ಕೈ ಬಿಡಲ್ವಲ್ಲ
ಹಾ ಹ
ಅಂಗೆ ಇಷ್ಟೇ
ಯಾಕ ಹುಡ್ಗಿರು ಆತರ ನೀವು ಅದೇ ತರ
ನಾನೇ ಅದಕ್ಕೆ ಹುಡ್ಗಿರ್ ಸಮವಾಸನ ಮಾಡಲ್ಲ ನಾನು ನಾನೆಲ್ಲ ಹಂಗಿಲ್ಲ ಅದಿಕ್ಕೆ ನಾನು ಹುಡುಗಿರ್ ಸವಾಸ ಮಾಡಲ್ಲ
ಹಾ ಹಾ.
ಗೊತ್ತಲ್ವಾ ಅದಕ್ಕೆ ಆಲ್ರೆಡಿ ಕೈ ಕೊಟ್ಟ ಹೋಗಿದ್ದಾರೆ ಅದಿಗೋಸ್ಕರ ನಾನು ಹುಡ್ಗಿರ್ ಸವಾಸ ಮಾಡಲ್ಲ.. ಏನು ಅಂದ್ರೆ ಏನು ಅದೇ ಅಷ್ಟೆ ಅದೇ ಹುಡುಗ್ರ.. ನನ್ ಜೊತೆ ಇರೋರು ಏನಾದ್ರು ಕೇಳಿ ಅವ್ರಗ್ ಮಾಡ್ತೀನೀ ನನ್ ಯಾಕಂದ್ರೆ ಅವ್ರು ನನ್ಗ್ ಮಾಡ್ತಾರ.. ನಾನ್ ಅವ್ರಗೆ ಮಾಡ್ತೀನಿ ಅವ್ರು ಮಾಡ್ದ ಇದ್ರು ನನ್ ಕರ್ತವ್ಯ ನಾನ್ ಮಾಡ್ಬೇಕು ಅನ್ನೋದಷ್ಟೇ ಅಲ್ವ ಅವರು ಒಂದ್ ಸತಿ.. ಮಾಡ್ದೇ ಇರೋ ಮಾಡ್ದೇಕ್ ಆಗದೆ ಇರೋವಾಗ ಮಾಡಲ್ಲ... ಮಾಡ್ಬೇಕು ಅನ್ಸ ಅದ ಕೆಲ್ಸ ಏನಾದ್ರು ಮಾಡ್ಬೇಕು ಅಂತಿದ್ರೆ ಅವ್ರ ಮಾಡ್ತಾರೆ..
ನೀವೇನ್ ಚಿಂತೆ ಮಾಡ್ಬೇಡಿ ನೀವ್ ಮೋಸ ಮಾಡ.. ಅವ್ರ ಹುಡ್ಗರು ಮೋಸ ಮಾಡೋಲ್ಲ... ಅದ್ರ ಬಗ್ಗೆ ಎಂತಲೇ ಕೆಡಿಸು ಕೊಬೇಡಿ ಹ್ಮ...
ಅದಕ್ಕೆ ಹುಡ್ಗ ಸವ ಅಷ್ಟೇ ಹುಡ್ಗಿ ಸವಾಸ ಮಾಡಲ್ಲ ಅದಕ್ಕೆ ನಾನು.... ಚೆನ್ನಾಗ್ ನೋಡ್ಕೋತಾರೆ..
ಹ್ಮ್.
ಎಲ್ಲೋದ್ರುಕರ್ಕೊಂಡ ಹೋಗ್ತಾರೆ ಅಂತ ಪ್ರೊಟೆಕ್ಟಿವ್... ಅವರು...
ನಿಮ್ಗೆ ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾರೆ..
ಹಾ ಅದೇ ಅದೇ ಒಳ್ಳೆವರ್ ಸಿಕ್ಕವರೆ..
ಹ್ಮ.. ಮತ್ತೆ ನಿಮ್ಗೆ ಯಾರಾದ್ರು ಹುಡುಗನ್ ಸಿಕ್ಕದ್ರೆ ಅವ್ರನ್ನ ದೂರ ಮಾಡ್ಕೊಬೇಡಿ...
ಇಲ್ಲ ನನ್ ಆ ನನ್ ಯಾರ್ ಜೊತೆ ಮಾತಾಡೋದಿಲ್ಲ ಅವರು ಅವ್ರನ್ನ ಬಿಟ್ಟು...
ಹಾ..
ಹಾಗೆ ಇದ್ದೀವಿ ನಾವು...
ಅವ್ರೇನ್ ಅನ್ಕೊಳಲ್ಲ ನೀವೇನಾದ್ರರು... ಚೇಂಜ್ ಆಗಿದ್ದೀರಾ ಅಂತ ಅವರು ಅನಿಸಿದರೆ.. ಅವ್ರಾಗ ಅವ್ರೇ ದೂರ ಇರ್ತಾರೆ ಅವ್ರ ನಿನ್ನ ಏನು ಪ್ರಶ್ನೆ ಮಾಡಲ್ಲ... ಯಾಕೆ ಈ ತರ ಮಾಡ್ದ ಅದು ಇದು.. ಎಂತ..
ಹ್ಮ್.. ಬೇಡ ಅದುವರೆಗೂ ತಗೊ್ಂಬರಲ್ಲ ಚೆನ್ನಾಗಿ್ ನೋಡಿಕೊಳಿತನೆ ಅಷ್ಟೇ ಅದುವರ್ಗೂ.. ಏನ್ ಅವಶ್ಯಕತೆ ಇನ್ನೊಬ್ರಿಂದ ಅಷ್ಟೇ.. ಇರೋರು ಸಾಕಲ್ವಾ.. ಅವ್ರ ಜೊತೆ ಮಾತಾಡೋದ ಅವ್ರ ಜೊತೆ ಇರೋ್ರ ಸಾಕ್ತಾನೆ... ಯಾರ ಜೊತೆ ಎಲ್ಲ ಮಾತ್ರ ಅಲ್ಲ..
ಈಗ ಹಂಗೆ ಇರ್ತದೆ ನಾಳೆ ದಿನ ಗೊತ್ತಾಯ್ತಲ್ಲ ನಿಮಗೆ...
ಹೌದಾ..
ಹ ಹ್ಮ ಎಂತ ಎಲ್ಲ ಚೆನ್ನಾಗೇ ಹೇಳ್ತೀರ...
ಹಾ ಮತ್ತೆ..
ಆಮೇಲೆ ಇಂದ..
ಹಂಗೇನಿಲ್ಲ ಅಷ್ಟೇನಿಲ್ಲ... ಜಗ್ಗಳಾ ಮಾಡಿದ್ರು ಅವನ್ ತಾಗೆ ಮಾಡ್ತಿ ಅವ್ರ ತಾಗೆ ಮಾಡ್ತೀವಿ ಏನ್ ಮಾಡಿದ್ರು ಅವ್ರ... ಅವರ್ತಾಗೆ ಅಷ್ಟೇ ಇನ್ನೂ ಇರೋದು ಅವ್ರತಾನೆ ಅವ್ರ ಜೊತೆನೆ ಚೆನ್ನಾಗ್ ಮಾತಾಡ್ತೀವಿ ಅಷ್ಟೇ.
ಹ್ಮ್ ಹ್ಮ್..
ಹ್ಮ್ ಅವರುೂನು ನಮ್ ಗೆಳೆಯರುನು ಪಿ ಜಿ ಎಲ್ಲ ಇರೋದು..
ಹ್ಮ..
ಅವರು ನಾವೆಲ್ಲ ಒಟ್ಟಿಗೆ ಬರ್ತೀವಿ ಒಟ್ಟಿಗೆ ಹೋಗ್ತಿೀವಿ..
ಹ್ಮ್ ಹ್ಮ್..
ಹ್ಮ್..
ಅಂದ್ರೆ ನಮ್ಮ ಸ್ನೇಹಿತ ಒಬ್ಬ ಬಾಗೇಪಲ್ಲಿ ಸೈಡ್ ಇರೋ.. ಹುಡ್ಗಿ ಜೊತೆನೆ ಮಾತಾಡುತೈದನೆ....
ಹಾ ಹಾ
ಆದ್ರೆ
ಹ
ಹೌನು ಪಾಪ ಯಾಕೋ ಭಯ ಪಡ್ತಿದ್ದನೆ ಅಪ್ರೋಚ್ ಆಗದು
ಹಾ
ಅವರು ಇಬ್ಬರದೂ ಒಂದೇ ಕಾಲೇಜ್
ಹ ಹಂಗ ಹ್ಮ್ ಮತ್ತೆ
ನಾನ್ ಹೇಳ್ತೀನ ಅವನಿಗೆ ಹುಷಾರು ಅ ಆಂಧ್ರ ಹುಡುಗಿರಲ್ಲ
ಹಾ
ಸ್ವಲ್ಪ ಸ್ಪೀಡ್ ಇರ್ತಾರೆ ಹುಷಾರು ಅಂತ ಅಂತಿ
ಯಾರ್ ಹೇಳ್ತೀರಾ
ನಮ್ಮ ಸ್ನೇಹಿತನಗೆ ಹ ಅವೊಂದು ಉತ್ತರ ಕರ್ನಾಟಕ ಶಿವಮೊಗ್ಗ
ಓ ಹೋ ಅದಿಕ್ ಹಂಗೆಲ್ಲ ಹುಷಾರಾಗಿರಿ ಅಂತ ಹೇಳ್ತೀರಾ ನೀವು ಎಲ್ಲಾರೂ ಹಂಗೆ ಇರಲ್ವಲ್ಲಾ ಹಂಗೆ ಅಂಗಾರ
ಒಬ್ಬ
ಹ್ಮ್ ಎಲ್ಲಾರು ಹಂಗಗೆ ಇರಲ್ವಲ್ಲಾ ಹೆಣ್ಮಕ್ಳೂನೂನು ಏನು ಅವರು ಇರ್ಬೋದು ಹಾ ಹಂಗೆ ಥಿಂಕ್ ಮಾಡಬೇಕು ನೀವ್ ಮಾಡ್ಬೇಕು ನೀವು ಹ ಅವ್ರ ಹೆಂಗಂತ ನಿಮ್ಗೆ ಗೊತ್ತು ಹಾ ಅಷ್ಟೇ ಹ್ಮ್ ಏನ್ ಮಾಡಕ್ ಆಗಲ್ಲ ಮತ್ತೆ ಇನ್ನೇನ್ ವಿಶೇಷ
ಹ ಇಲ್ಲ
ಮಾತಾಡಿದಕ್ಕೆ ಖುಷಿ ಆಯ್ತು ಧನ್ಯವಾದಗಳು
ಹಾ ಧನ್ಯವಾದಗಳು